ಯಾರು
ಸರ್ ಎಲ್ಲಿದ್ದೀರಾ
ಇಲ್ಲೇಸ ತೋಟದ ಕಡೆ ಬಂದಿದ್ವಿ
ಸರ್ ಒಂದ ದಿನ ಫ್ರೀ ಆದ್ರೆ ನಿಮ್ಮ ಚಾಮರಾಜನಗರ ಸೈಡ್ ಬರ್ಬೋದಕ್ ಆಯ್ತಲ್ಲ ನಾವು
ಬನ್ನಿ ಸರ್ ಅದ ಕನಂತೆ ನಮ್ ಚಾಮರಾಜ ನಗರ ನೋಡ್ಬೋಗ್ರೀ
ಚಾಮಾಜನಗರದಲ್ಲಿ ಯಾವ ಬೆಳೆ ಜಾಸ್ತಿ ಬೆಳೀತಾರೆ ಸರ್
ನಮ್ಮ ಚಾಮರಾಜನಗರದಲ್ಲಿ ಸದ್ಯಕ್ಕೆ ಫೇಮಸ್ ಅಂದ ಜಾಸ್ತಿ ಈಗ ಕಬ್ಬು ಬೆಳಿತಾರ ಸರ್
ಹೆಂಗಿ ಸರ್ ಅದು ಯಾವ ಯಾವ್ ಟೈಮ್ಲ್ಲಿ ಜಾಸ್ತಿ ಬೆಳಿತಾರ
ಸಾರ್ ಕಬ್ಬು ಅಂದ್ರೆ ಜುಲೈ ತಿಂಗಳಲ್ಲಿ ಬೆಳಗ್ ಜುಲೈಯಲ್ಲಿ ಬಿತ್ತನೆ ಮಾಡ್ಬೇಕು ಸರ್
ಅದೇ
ಗೌರಿ ಕಬ್ಬು ಅಂತಾರೆ ಜುಲೈ ಅಲ್ಲಿ ಆ ತಿಂಗಳಲ್ಲಿ ನೆ ಮಾಡಿದ್ರೆ ಎಳುವರಿ ಜಾಸ್ತಿ ಸರ್
ಹ್ಮ್
ಇನ್ನೊಂದ್ ಟೈಮು ಯಾವಾಗ ಬಿತನೆ ಮಾಡ್ತಾರ ಬೇಸಗೆ ಕ ಬ್ಬ ಅಂತ ಹಾಕ್ತಾರೆ
ಹಾ
ಬೇಸಗೆ ಕಬ್ಬ ಅಂದ್ರೆ ಈ ಹ ಆಗಸ್ಟ್ ಸೆಪ್ಟೆಂಬರ್ ಆ ಟೈಮ ಅಲ್ಲಿ ಬಿತ್ತನೆ ಮಾಡ್ತಾರೆ ಅದ ಯಕ ಯಾಕೆಂದ್ರೆ ಆ ಟೈಮ್ ಅಲ್ಲಿ ಮಾಡೋದು ಇದು ನಮ್ ಸೈಡ್ ಕೆಲವೊಂದ್ ಕಡೆ ಕಾಲುವೆ ನೀರ್ ಬಿಡ್ತಾರೆ ಆ ಕಾಲುವೆ ನೀರು ತರಿಯೋ ಟೈಮ್ ಅಲ್ಲಿ ಗದ್ದೆಗೆಲ್ಲಾ ಇದಾದ್ರೆ ಕಬ್ಬ ಇಬ್ನ್ನ ಹೊರಗಡೆ ಸಾಕ್ಸಕ್ ಆಗಲ್ಲ ಅಂದ್ಬಿಟ್ಟು ಆ ಟೈಮ ಅಲ್ಲಿ ಜಾಸ್ತಿ ಹಾಕಲ್ಲ ಯಾರುವೆ
ಹ್ಮ ಎಲ್ಲ ಗೌರಿ ಟೈಮಲ್ ಆಗ್ತಾರ
ಟೈಮಲ್ಲಿ ಆಗ್ತಾರೆ ಜಾಸ್ತಿ
ಹ್ಮ್ಮ
ಹ ಬೇಸ್ಗೆಲ್ಲಿ ಹಾಕೋರ್ ಯಾರುಂದ್ರ ಕಪ್ ಮಣ್ಣ ಮತ್ತೆ ಚನ್ನಗಿ ಕಾಲುವೆ ನೀರುನ ವ್ಯವಸ್ಥೆ ಇರೋರು ಮಾತ್ರ ಅದಾ ಇ ಬಾಸಸ್ಕ್ ಟೈಮ ಅಲ್ಲಿ
ಮತ್ತ ಆಮೇಲೆ ಈ ಭತ್ತಗಿತ್ತು ಹಾಕಕಕ್ಕೆ ಸಪ್ರೇಟ್ ಅದ್ಬಿಟ್ಟು ಬೇರೆ ಜಾಗ ಇರೋವ್ರು ಬೇಸಗೆ ಕಬ್ಬ ಹಾಕ್ತಾರೆ
ಹಾ ಸರ್ ಬೇಸಗೆ ಕಬ್ಬ ಹಾಕ್ತಾರೆ ನಮ್ಮ ಚಾಮರಾಜನಗರ ಅ ಕಬ್ಬು ಆಲ್ಮೋಸ್ಟ್ ಇದೆ ಸರ್ ಒಂದ ಎರಡು ಒಂದ್ ಫ್ಯಾಕ್ಟ್ರಿ ಇದೆ ಕುಂತೂರಲ್ಲಿ ಕುಂತೂರಂತಿದೆ ಅಲ್ಲ ಇ ಫಕ್ಟ್ರಿ ಬಿ್ರೆ ನಂಜನ ಗೂಡು ಮೈಸೂ ಡ್ಟ್ರಿಕ್ು ನಂಜನಗೂ ಗಡ ಅಳಗಂಚಿ ಫ್ಯಾಕ್ಟ್ರಿದೆ ಎಲ್ಲಗೂ ಸ್ವಲ್ಪ ಜನ ಸಾಗಣೆ ಮಾಡತಾರೆ ಮತ್ತೆ ಈಗ ಕೆಲವು ನ ಚಾಮರಾಜನಗರದಲ್ಲಿ ಜ್ಯೂಸ್ ಫ್ಯಾಕ್ಟ್ರ ಆಗಿದೆ ಅಲ್ಲಿಗೂ ಸಾಗಾಣಕ್ಕೆ ಮಾಡ್ತಾರೆ
ಕಬ್ಬು
ಕಬ್ ಸರ್ ಅ ನೀವುಣ್ಣ ನಿಮ್ಮ ಮಣ್ಣಿನ ಕೆಪಾಸಿಟಿ ಮತ್ತು ನೀವು ಮಾಡೋ ಖರ್ಚು ಮತ್ತೆ ನೀವು ಹೆಂಗ ಯಾವ ಆರೈಕೆ ಮಾಡ್ತೀರಾ ಅದನ್ನ ಅದ್ರ ಮೇಲೆ ಸರಿ ಮತ್ತಂತ ಹಾ ಸರ್ ಅದು ನೀವು ಈಗ ಬಿತ್ತನೆನು ಯಾವ್ದ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸರ್
ಹಿಂಗೆ ಈ ಕಬ್ು ಬಿದ್ದನೆಯಲ್ಲಿ ಬೇರೆ ಬೇರೆ ತರ ಇದಯಾ
ಕಬ್ಬು ಮತ್ತೆ ಬಿಳಿ ಕಬ್ಬು ಫೈವ್ ಒನ್ ಸೆವೆನ್ ಅಂತ ಇಿದೆ ಓ ಅದೇ ಆ ಆ ಬಿ ನಿಮ್ಮ ಎಲ್ಲೂ ಡಿಪೆಂಡ್ ಆಗುತ್ತೆ ಸರ್ ಹ ಮಾಜೆ ಅ್ ಬಿತ್ನೆೇನೆ ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು
ಮುನ್ನೂರ ನಲ್ವತ್ತು
ಬಿತ್ತನೆ ಅಂದ್ರೆ ನೀವು ನಮ ಇದೇ ತರ ರೈ ರು ಬೆಳದಿರ ಬೆಳದಿರ್ತಾರ ಸರ್ ಅವ್ರ ಹತ್ರ ಹೋಗಿ ಹತ್ತು ತಿಂಗ್ಳ ಕಬ್ಬ ಆಗಿರಂತ ನೋಡ್ಕೊಂಡು
ಹಾ
ಫ್ಯಾಕ್ಟ್ರಿ ಕಡೆಯಿಂದ ನಾದಾರರು ಕೊಡಸ್ತಾರೆ ಬಿತ್ನೆನ ಅದ್ಬಿಟ್ರೆ ನಾವೇ ಹೋಗಿ ಸ್ವಂತ ಮಾಡಿ ರೈತನ ತಗೋ ಬರ್ಬೋದು
ಹ್ಮ
ಒಂದು ಟನ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇದೆ ಸರ್ ಇವಾಗ
ಹ್ಮ
ಅದ ಮೂರ್ ಸಾವಿರದ ಮುನೂರು ರೂಪಾಯಿ ಕೊಟ್ರೆ ಅ್ ರೈತರು ಬೆಳೆದಿರೋ ರೈತರು ಬಿತ್ತನೆ ಕೊಡೋ್ರು ಅವ್ರ ತರಿಸರಿಸ ಲೋಡ್ ಮಾಡಸ್ಕ ಕೊಡ್ತಾರೆ ನಮ್ದು ಸ್ವಂತ ಟ್ರ್ಯಾಕ್ಟರ್ ಇಲ್ಲ ಏನ
ಹೆಂಗೆ ಅದು ತರ್ಗೂಲಿ ಹೆಂಗಗೆ ಇವಾಗ
ಸರ್ ತರ್ಗುಲಿ ಅದು ಬಿತ್ತನೆ ಕಬ್ು ಅಂದ್ರೆ ಮೊದಲನೆ ಕ ಕುಳಿ ಆಗರೋದ್ರಿಂದ ಇಳುವರಿ ಬೀಳುತ್ತೆ ಅದ್ರಂದ ಐನೂರು ಐನೂರು ರೂಪಾಯಿ ಐನೂರು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ
ಹ್ಮ್ ಅಕಸ್ಮಾತ್ ಸೆಕೆಂಡ್ ಕುಳ ಅಂತ ಬಂದಾಗ ಎಷ್ಟು ಗೊತ್ತ ಇರ್ಬೋದು ಅಲ್ಲ ಬಿತ್ತನೆಾಗ ಯೂಸ್ ಮಾಡದ ಇದ್ರು ಈಗ
ಹ್ಮ ತೆರಿಯೋ ಟೈಮ ಅಲ್ಲಿ ಫ್ಯಾಕ್ಟ್ರಿ ತಗೋರು ತರಯೋ ಟೈಮ್ ಅಲ್ಲಿ ಸೆಕೆಂಡ್ ಆರ್ನೂರು ರೂಪಾಯಿ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಸರ್.
ಹಾ
ಹಾ ಫಸ್ಟ್ ಮ
ಫಸ್ಟ್ನದೇನ ಕೈನೂರು ಎರಡ್ನೇದೇನ ಕಾರ್ನೂರು ಅಂತ ಕೂವಲ್ಲ.
ಅಂದ್ರೆ ಈಗ ಫಸ್ಟ್ನೇ ಬೆಳೆ ಕಬ್ಬು ತೂಕ ಇರುತ್ತೆ ಸರ್ ಟೆನೆಜ್ ಬರುತ್ತೆ. ಅದಕ್ಕೆ ಐನೂರಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ಕು, ಹಂಗೆ ಐನೂರಿಂದ ಸ್ಟಾರ್ಟ್ ಆಗೆ. ಒಂದು ಜಮೀನಿಂದ ಇನ್ನೊಂದ್ ಜಮೀನ್ಗೆ ತರತಾ ಹಯ್ತಾ ಇದ್ದಂಗೆ. ಇಪ್ಪಪ್ಪತ್ತು ರೂಪಾಯಿ ಆಡ್ ಮಾಡ್ತ ತರ ತರಿಗುಲಿನ ಯಾಕಂದ್ರೆ ಅಲ್ಲಿಂದ ಬ ಹಯ್ತೋಯ್ತ ಬೇಸಿಗೆಗೆ ಶುರು ಆಗುತ್ತೆ ಕಬ್ಬ ಒಣಗಕ ಸ್ಟಾರ್ಟ್ ಆಗುತ್ತೆ. ಇಳುವರಿ ಪ್ರಮಾಣನು ಕಡಿಮೆ ಆಗಿರುತ್ತೆ.
ಹ್ಮ
ಅದಕ್ಕೆ ಹಂಗೆ ಮೊದ್ಲ ಈಗ ಬಿತ್ತನೆ ನಾವು ಸೆಲೆಕ್ಟ್ ಮಾಡ್ಕೊಂಡು ತಂದು‌ ಮಮ್ಮಣ್ಣ ಅದ ಮಾಡ್ ಕೊಂಡು ಬಿತ್ತನೆ ನೆಡ್ಬೇಕು ಸರ್ ಕಬ್ಬು.
ಹು
ಅದೇ ನೆಟ್ಟ ಆದ್ಮೇಲೆ ಸ್ಟಾರ್ಟಿಂಗ್ ನೀವು ಯಾವ್ದಾವ ರೀತಿ ಗೊಬ್ಬರ ಕೊಡಂಗಿಲ್ಲ. ಕೊಟ್ರೆ ನೀವು ಲಘು ಪೋಷಕಗಳು. ಅ ಸೂಪರ್ ಆಗಿರ್ಬೋದು. ಮತ್ತೆ ಇದ್ದು ಮೆಗ್ನಿಶಿಯಾಮ್ ಜಿಪ್ಸಾಮ್.
ಈ ತರ ಲಘು ಪೋಷಕಗಳು ಅಂತ ಬರ್ತಾವ, ಅಂದ್ರೆ ನಿಮ್ ಭೂಮಿಲಿ ಯಾವ ಅಂಶ ಕಡಿಮೆ ಇದೆ.
ಹು
ಅದನ್ನು ನೀವು ಮಣ್ಣಿಗೆ ಆ್ಯಡ್ ಮಾಡ್ಕೊಂಡು ಬಿತ್ತನೆ ಮಾಡ್ಬೋದು, ಆದರಿಂದ ನಿಮ್ಗೆ ಇಳುವರಿ ಜಾಸ್ತಿ ಸಿಗುತ್ತೆ ಸರ್, ಮತ್ತು ಯಾವುದೇ ರೋಗಗಳು ಬರೋಲ್ಲ. ಕಬ್ಬಿಗೆ ಆಯ್ತಾ ಅದಾದ್ಮೇಲೆ ಕಬ್ಬು ಬಿತ್ತನೆ ಮಾಡ್ಮೇಲೆ ಮೂರ್ ದಿನಕ್ಕೆ ಕಳೆನಾಶಕ ಸಿಂಪಡಣೆ ಮಾಡ್ಬೋದು.
ಹ್ಮ್ ಏನಿ ಕಳೆ ಜಾಸ್ತಿ ಬೆಲ್ಕತ್ತಾ ಅಂತನಾ.
ಹಾ ಕಳೆ ಯಾಕಂದ್ರೆ ಈಗ ಕಳೆದೇ ಒಬ್ಬ ರೈತ ರೈತರಿಗೆ ತುಂಬಾ ಸಮಸ್ಯೆ ಆಗಿದೆ ಯಾಕಂದ್ರೆ ಆಳಗಳು ಸಿಗಲ್ಲ. ಮತ್ತೆ ಕೂಲಿ ಜಾಸ್ತಿ. ಈಗಿನ ಖರ್ಚು ಆಕ್ಟ್ನಲಿ ಕಳೆ ಕಿಳಸೋದು ತುಂಬಾ ಕಷ್ಟ, ಅದರ ಬದಲು ನಾವು ಕಳೆ ನಾಶಕ ಸಿಂಪಡನೆ ಮಾಡ್ಕೊಂಡ್ರೆ ಕಳೆಯ ಪ್ರಮಾಣ ಕಡಿಮೆ ಆಗ್ತದೆ.
ಹ ನಿಮ್ ಕಡೆ ಹೆಂಗೆ ಅದು ನೀರು ನೀರುಗಿರ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅಥವಾ
ಅದೇ ಸರ್ ಈಗ ನೀರಿಗೆ ಪ್ರಾಬ್ಲಮ್ ಇರೋದ್ರಿಂದ ಆಯ್ಸೆ ನೀರ ಆದ್ರೆ ಇಳುವರಿನೂ ಕಡಿಮೆ ಬರ್ತದೆ, ಮತ್ತೆ ಒಂದ್ ಆಳು ಯಾವಾಗ್ಲೂ ಅದನ್ನ ನೋಡ್ಕೊಳ್ಳಕ್ ಇರ್ಲೇಬೇಕಾಗತ್ತೆ. ಅದರ ಬದಲು ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ಕಳೆಯ ಪ್ರಮಾಣ ಕಡಿಮೆ ಮತ್ತೆ ನೀ ನೀರು ನೀರು ಕಡಿಮೆ ನೀರಲ್ಲಿ ಹೆಚ್ಚು ವ್ಯವಸಾಯ ಮಾಡ್ಬೋದು ಕೃಷಿ ಮಾಡ್ಬೋದು ಹಲೋ
ಹಾ ಹೇಳಿ ಹೇಳಿ
ಹಾ ಕಡಿಮೆ ನೀರಲ್ಲಿ ಹೆಚ್ಚು ಕೃಷಿ ಮಾಡ್ಬೋದು
ಹಾ
ಹ್ಮ್ ಅದಕ್ಕೆ ಈಗ ಆಲ್ಮೋಸ್ಟ್ ಎಲ್ಲಾರೂ ಡ್ರಿಪ್ ಇರಿಗೇಶನೆ ಮಾಡ್ಕೊತಾ ಇದಾರೆ ಎಲ್ಲಾ ಕಡೆನು ಹ್ಮ್ ಆಯ್ತಾ ಈಗ ನೆಟ್ಟು ಮೂರ್ ದಿನಕ್ಕೆ ಔಷಿದಿ ಹೊಡಿಯಾಕ ಆಗಲಿಲ್ಲ ಅಂದ್ರೆ ಕಳೆನಾಶಕನೋ
ಹು
ಮತ್ತೆ ಅದು ಹದಿನೈದು ದಿಸಕ್ಕೆ ಒಂದಿದೆ ಅವಾಗ್ ಬೇಕಾದ್ರೂ ನೀವು ಸಿಂಪಡಣೆ ಮಾಡ್ಕೋಬಹದು
ಹು
ಅದಾದ್ಮೇಲೆ ನೀವು ಒಂದು ತಿಂಗಳು ನೆಟ್ಟು ಕಬ್ಬು ನೆಟ್ಟು ಒಂದ್ ತಿಂಗಳಾದ್ಮೇಲೆ ನೀವು ಗೊಬ್ಬರ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು ಸರ್ ಒಂದ ಮೊದ್ನೇ
ಯಾವಾಗ ಅದ ಆರಾಮ ಮಾಡಸ್ತಾರಲ್ಲ ಅದು ಯಾವಾಗ ಒಂದ್ಸರಿ
ಅದೇ ಸರ್ ಅದೇ ಏರಲ್ಲಿ ಅಂದ್ರೆ ನೀವು ಕಳೆನಾಶಕ ಹೊಡೆದುವೆ ಅಹ ಕಳೆ ಇದ್ರೆ ಮತ್ತೆ ಮತ್ತೆ ಮಣ್ಣು ಕಳೆ ಜಾಸ್ತಿ ಬಂದಿದ್ರೆ ಒಂದ್ ತಿಂಗಳು ಒಂದ್ ತಿಂಗಳು ಅದು ಒಂದ್ ತಿಂಗಳು ಮೇಲೆ ಆಗಿರ್ಬೇಕು ಯಾಕಂದ್ರೆ ಪೈರು ಕಬ್ಬುನ ಪೇರ್ ನೋಡಿಸಿದಾಗ ಕಬ್ಬು ತುಳಿತವೆ ಸರ್ ಹಸುಗಳು ಆಗ ಅದು ಹಾಳಾಗ ಚಾನ್ಸ್ ಇರುತ್ತೆ ಅದಕ್ಕೆ ಎರಡ್ ತಿಂಗ್ಗಳಾರ ಆಗಿದ್ರೆ.
ಹ್ಮ್
ಬೆಟರ್ ಈ ಮೊದಲನೇ ತಿಂಗಳು ನೀವು ಅದಕ್ ಗೊಬ್ಬರ ಅಂತ ಅ ಇಪ್ಪತ್ ಇಪ್ಪತ್ತು ಅಂತ ಕೊಡ್ತೀವಿ ನಾವು ಅದು ಒಂದ್ ಎಕರೆಗ ಒಂದ್ ಮೂಟ ಅಷ್ಟೇ ಸಾಕು ಜಾಸ್ತಿ ಕೊಡ್ಬಾರಡದು. ಎಕಂದ್ರ ಪೈರು ಎ ಹಚ್ಗೆ ಬಂದಿರಲ್ಲ. ಪೈರು
ಇವಾಗ ಇಪ್ಪತ್ತ ಇಪ್ಪತ್ತರಿಂದ ಈ ಕಬ್ಬಗಿ ಏನ್. ಉಪಯೋಗ ಇರ್ಬೋದು?
ಈ ಕಬ್ಬಿಗೆ ಅದು ಬೆಳವಣಿಗೆಗೆ ಪೊಯ ಪೊಯ ಕೊಡುತ್ತೆ ಸರ್ ಪುಷ್ಟಿನ. ಬೆಳವಣಿಗೆಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಅದು ಅದಕ್ಕೆ ಬೆಳವಣಿಗೆಗೆ ಹ್ಮ್ ತೂಕಕ್ಕೆ ಅಂತ್ ಸರ್ ಯರಿಯ ಕೊಡ್ತೀವಿ ಜಾಸ್ತಿ. ನೈಟ್ರೋಜನ್ ಯೂರಿಯಾ ಯೂರಿಯಾನ ಜಾಸ್ತಿ ಕೊಟ್ಟಷ್ಟು ತೂಕ ತೂಕ ಬೆಳವಣಿಗೆ ಎರಡು ಆಗುತ್ತೆ ಯೂರಿಯಾ ಕೊಟ್ಟಷ್ಟು. ತ ಅರೆ ಜಾಸ್ತಿ ಯೂರಿಯಾ ಕೊಟ್ರಷ್ಟು ಅದು ನೀರಿನ್ ಅಂಶ ಜಾಸ್ತಿಯಾಗಿ ಕಬ್ಬು ಸಾಯ ಚಾನ್ಸಸ್ ಇರುತ್ತೆ. ಅದಕ್ಕೆ ಯೂರಿಯನು ಲಿಮಿಟ್ ಅಲ್ಲಿ ಇರ್ಬೇಕು. ಸಲ್ಫೇಟ್ ಕೂಡ ಅಂದ್ರೆ ಕೆಂಚುಪ್ಪ ಇದೇ ಇಲ್ಲ ನೋಡಿ ಸಲ್ಪೇಟ್ ಅಂತಾರೆ. ಅಮೋನಿಯಂ ಸಲ್ಫೇಟ್ ಅದು ಕೊಡೋದ್ರಿಂದ ಮರಿಗಳು. ಜಾಸ್ತಿ ಹೊಡಿತಾರೆ ಕಬ್ಬುನ್ ಮರಿಗಳು.
ಹ್ಮ.
ಗಿಡಗಳು ಜಾಸ್ತಿ ಜಾಸ್ತಿ ಬೆಳಿತವೆ.
ಹ್ಮ್ ಹ್ಮ್.
ಪ್ಪಿ ಮತ್ತೆ ಈ ಪೊಟಾಶೋ ಇವೆಲ್ಲ ಕಬ್ಬನ್ ತೂಕನ ಹೆಚ್ಚು ಮಾಡುತ್ತೆ. ಮತ್ತೆ ಬೆಳವಣಿಗೆನ ಹೆಚ್ಚು ಮಾಡುತ್ತೆ. ಹಾ ಸರ್.
ಇದನ್ನೆಲ್ಲಾ ನೀವು ಸ್ಟಾರ್ಟ. ರ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡಕ್ ಹೋಗಬಾರ್ದದು.
ಹ್ಮ್.
ಒಂದು ಕಬ್ಬು ಒಂದು್ ಮೂರ್ ನೆಟ್ಟಿ ಮೂರ್ ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ಬೇಕು. ಇಂತಥ ಗೊಬ್ಬರಗಳನ್ನ ಅದನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಡಿಮೆ ಪ್ರಮಾಣದಲ್ಲೇ ಕೊಡ್ಬೇಕು.
ಹ್ಮ್.
ಟೊಟಲ್ ಒಂದು ಮೂರು ಸ್ಟೇಜ್. ಮೂರು ಸ್ಟೆಪ್ ಮಾಡ್ಕೊಂಡು ಕೊಡ್ಬೇಕು ಗೊಬ್ಬರನ ನೀವು.
ಹ್ಮ್ ಹ್ಮ್.
ಹ್ಮ್ ಈಗ ಮೂರ್ ತಿಂಗಳಿಗೆ. ಮೂರ್ ತಿಂಗಳಿಗೆ ಪೈರ್ ಬಂದಾದ್ಮೇಲೆ ನೆಕ್ಸ್ಟ್ ನೀವು ಏರ್ಲ್ಲರೂ ಆರಂಭ ಮಾಡಸ್ಬೋದು ಅಥವಾ ಟಿಲ್ಲರ್ ಅಂತ ಟಿಲ್ಲರ್ ಇದೆ. ಲ್ಲರ್ಲ್ಲಿ ಆರಂಭ ಮಾಡ್ಸ.
ರು ಮಾಡ್ಸ್ಬೇಕು ಅಂತಂದ್ರೆ ಹೆಂಗೆ? ಏರ್ಲ್ ಮಾಡ್ಸದ್ರೆ ಹೆಂಗೆ?
ಅಂದ್ರೆ ನೀವು ಪಟ ಅಂದ್ರ ಕಬ್ಬು ನೆಡ್ಬೇಕ್ರೆ ಒಂದ. ಸಾಲಿಂದ ಇನ್ನೊಂದು ಸಾಲಗೆ ಅಳತಿ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವ್ ಅಳತಿ ಕಡಿಮೆ ಮಾಡಿದ್ರೆ.
ಹಾ ಇವಾಗ ಇನ್ನೊಂದು ಕೇಳ್ಪಿಟ್ಟಿದ್ದೀನಲ್ಲಾ ಈಗ ಒಂದೊಂದ್ಸರಿ ಜೋಡ್. ಕಬ್ು ನಡಡ್ತಾರೆ ಅಂತಾರಲ್ಲ ಹೆಂಗದಂಗ ಅದಾವ ರೀತಿ.
ಜೋಡಿ ಸಾಲು ನೆಡ್ತಾರೆ ಆ ಜೋಡಿ ಸಾಲು ನೆಡೋದ್ರಿಂದನ ಸ್ವಲ್ಪ ಬೆನಿಫಿಟ್ ಇದೆ ಮತ್ತೆ.
ಇವಾಗ ಜೋಡಿಸಲಿಂದ ನಮ್ಗೆ ಇಳುವರಿ ಜೇಸ್ತಿ ಬರುತ್ತಾ. ಅದ ಮಾಮೂಲಿ ಸಿಂಗಲ್.
ನಾವು ನಾವ್ ವ್ಯವಸಾಯ ಮಾಡಿರೋದ್ರ ಪ್ರಕಾರ ಸಿಂಗಲ್. ಸಾಲಲ್ಲಿ ಇಳವರಿ ಜಾಸ್ತಿ ಜೋಡಿ ಸಾಲಲ್ಲಿ. ಕಳುವರಿ ಪ್ರಮಾಣ ಕಡಿಮೆ ಇರುತ್ತೆ. ಮ ಏನ ಕಡಿಮೆ ಆಗುತ್ತೆ ಅಂದ್ರೆ. ನಿಮ್ಗೆ. ಕಬ್ಬು ಇಡೋದು ಜಾಸ್ತಿ ಕಾಣಸುತ್ತೆ ಆದ್ರೆ ತೂಕ ಟನ್ನೇಾಜು ಕಡಿಮೆ ಇದದೆ.
ಹಾ ಹಾ. ಯಾಕತ್ತರ ಅಂದ್ರೆ ಜಾಗನ ಜಾಸ್ತಿ ಬಿಡ್ತ.
ಜಾಗ ಜಾಸ್ತಿ ಜಾಗ ಬಿಡೋದ್ರಿಂದ ಬೆಳೆದಿರೋ ಕಬ್ಬೆ ಆರೋಗ್ಯ. ಗ್ಯವಾಗಿ ಮತ್ತೆ ಗಟ್ಟಿಯಾಗಿ ತೂಕ ಜಾಸ್ತಿ ಬರ್ತದೆ.
ಹಾ ಈಗ ಜೋಡಿ ಕಬ್ಬ ಬೆಳದ್ರೆಂಗೆ ಅದು ಒಂದ್
ಜೋಡಿ ಕಪ್ ಬೆಳೆಯದ್ರಿಂದ ಏನ್ ಏನ್ ಬೆನಿಫಿಟ್ ಅಂದ್ರೆ ನಿಮ್ಗೆ ಸಾಲು ಅಧಿಕ ಬರ್ತದೆ ಒಂದು. ಮತ್ತೆ ನೀರು ನೀರು ಕೊಡ್ಬೇಕಾದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿ ನೀರು ಸಾಕು ಎರಡು ಸಲು ಮಧ್ಯ್ಯಾ ಡ್ರಿಪ್ ಡ್ರಿಪ್ ಮಾಡ್ಕೊಂಡು ಕಡಿಮೆ ನೀರು ಕೊ ತಗುತ್ತದೆ ಹಾ ಅದೇ ಜೋಡಿ ಸಾಾಲಲ್ಲಿ ಇನ್ನೇನು ಇದ್ದು ಅಂದೆ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಪಕ್ಕ ಸಾಲು ಒಂದು ಜಾಸ್ತಿ ಒತ್ತೊತ್ತಾಗಿರೋದ್ರಿಂದ ಒಣಗೋಗೋ ಚಾನ್ಸಸ್ ಇರುತ್ತೆ
ಹ್ಮ ಹ
ಪೋಷಕಾಂಶಗಳು ಸಾಕಾಗಲ್ಲ ಸಾಕಾಗ ಅಷ್ಟು ಪ್ರಮಾಣದಲ್ಲಿ ಸಿಗಲ್ಲ ಅವ್ೆ
ಹ್ಮ
ಆಗ ಒಣಗ ಚಾನ್ಸಸ್ ಇರುತ್ತೆ ಕಬ್ ಇದು ಕಬ್ಬು ಮತ್ತೆ ಇಳುವರಿ ಪ್ರಮಾಣ ಕಡಿಮೆ ಐತದೆ ಅದಕ್ಕೆ
ಹ್ಮ್ ಸರಿ ಸರಿ ಬಿುಡ ನಾ ಇನ್ನೊಂದ ಮಾಡ್ತೇಮ್ಮ
ಕಟ್ ಮಾಡ್ರಿ